ಗರ್ ಹ ಗುಡ್ ಮಾರ್ನಿಂಗ್
ಏನ್ ಮಾಡತ್ತರಿ
ಜಷ್ಟದ ಮಲ್ಕೊಡ್ೆ
ಹಾ ಹಾ ಮಾಡಿ ನಿಂ್ ಗೊತ್ತಾ ನಾನ ಬೆಂಗ್ಳೂರ ಇಂಜಿನಿಯರ್ ಆ ಜಾಯ್ನ್ ಆಗಿದ್ದನನೆ ಇಂಜಿನಿಯರಿಂಗ್ ಕಾಲೇಜ್ ಹಚ ನೀ ಹಾ ಫಸ್ಟ್ ನಮ್ದು ಮೆಕ್ಯಾನಿಕಲ್ ಇಂಜಿನಿಯರ್
ಹ್ಮ್
ಫಸ್ಟ್ ಇಯರ್ ಅಂತ್ರೂ ನಾವವು ಇದ್ರ ಇಲ್ಲಿ ಹಾಸ್ಟೆಲ್ ಒಳಗ ಇದ್ವಿ ಕಾಲೇಜ್ ಹಾಸ್ಟೆಲ್ ಒಳಗ
ಹ್ಮ್
ಆಾಗ ನಮಗ ಒಬ್ರಿಗೊಬ್್ರ ಜಾಸ್ತಿ ಪರಿಚಯ ಇರ್ಲಿಲ್ಲ ಅಂದ್ರೆ ಒಂದು ಫಸ್ಟ್ ತಿಂಗ್ ಅಂತ ಯಾರಿಗೂ ಪರಿಚಯ ಇರುವುದಿಲ್ಲಲ್ಲ ನಂದು ಹಾಸ್ಟೆಲ್ ಹಾಸ್ಟೆಲ್ ಫಸ್ಟ್ ಟೈಮ್ ನನ್ ರೂಮ್ ಒಳಗ ಇಬ್ಬರು ಜನ ಇದಐ್ರ ಇಬರು ಹಾಸ್ಪಿಟ್ದವ್ರ ಅವ್ರ ಇಬ್ಬರು ಎಲ್ ಸುಮ್ುಮ ಅವರು ಮಾತಾಡ್ಕೋಿದ್ರ ನಮ್ಮ ಜೊತೆಏ ಮಾತಡ್ತಿರ್ರ ಅವರು ಫಸ್ಟ್ ಫಸ್ಟ್ ಆಮೇಲಿಂದ ನಾವವು ಕನೆಕ್ಟ್ ಹಾಕೊ ಹೋದ್ವಿ ಆಮೇಲಿಂದ ಎಲ್ಲ ನಮ್ ಕಡೆಯವರುಂತ ಗೊತ್ತ ಹುಬ್ಬಳಿ ಎಲ್ಲಾ ಈ ಕಡೆಿನವ್ರ ಗದಗ ನಮ್ದು ಫುಲ್ ಗ್ರೂಪ್ ಆಗ್ಬಿಡ್ತದೆ ಮಜಾ ಮಾಡಬೇಕ ಅಂತ ಹೇಳಿ
ಹ್ಮ
ಫಸ್ಟ್ ಒಂದ ಎರಡ್ ತಿಂಗಳು ಎಲ್ಲಾರೂ ಸೈಲೆಂಟ್ ಆದ್ವಿ ಆಮೇ ಕಾಲೇಜ್ ಹಂಗ ೈತೆ ಅಂತ ಗೊತ್ತಾಗಗ್ಬಿಡ್ತೆಫಸ್ಟ್ ಒಂದ ಎಡ್ ತಿಂಗಳು ಬಂಕ ಹೊಡೆದ ಇಲ್ಲ ಆಮೇಲೆ ಇ ಒಂದೊಂದ್ ಒಂದೊಂದ್ ಸ್ಟಾರ್ಟ್ ಮಾಡಕತ್ವಿ ಆಮೇಲೆ ವಾರ್ಡನ್ ಹಾಸ್ಟೆಲ್ ವಾರ್ಡನ್ ಒಬ್ಬ ಮೊದ್ ಸ್ಟ್ರಿಕ್ ಚೇಂಜ್ ಆಗ್ಬಿಟ್ಟ ಹೊಸ ಬಂದ ಅವ ಉತ್ತರ ಕರ್ನಾಟಕ್ದ ಅಂತಿ ನಮಗ್ ಗೊತ್ತಿರ್ಲಿಲ್ಲ ಇನ್ ಅವ್ನಗ್ ಹೆಂಗಾರ ಮಾಡಕ್ ಕಷ್ಟ ಕೊಡ್ಬೇಕಲಾ ಅಂತ ಂಕ್ ಮತ್ ಮೈಂಡ್ ಒಳಗ ನಾವ ಏನ್ ಮಾಡ್ತಿದ್ವಿ ಅಂದ್ರ ಅವ್ ರಾತ್ರಿ ಹೋಗಿ ಮುಕೋತಿದ್ದಲ್ಲ ಊಟ ಮಾಡಿ ಬಂಗ್ಲ ಭಾಷೆ ಸಟ್ಟಿ ವಿ ಹೊರಗನ್ ಕೊಂಡಿ ಹಾಕಿ ಅವ್ ಹೊರಗು ಬರಬಾರ್ದು ಯಾರ ಅಂತ ಹೇಳ ಗೊತ್ತು ಆೋಗಬಾರ್ದ ಅಂತ ಹೇಳಿ ಡೈಲಿ ಡೈಲಿ ಹಂಗ ಮಾಡ್ತಿದ್ವಿ ಒಂದ ದಿನ ಏನಾಯ್ತ ಅದ್ರ ಅಪೋಸಿಟ್ ರೂಮ್ ಏನ್ ಮಾಡಿದ ಅಂದ್ರ ನಮ ನೋಡ್ಬಿಟ್ಟ ಅಪೋಸಿಟ್ ರೂಮ್ ದ ನೋಡಿ ಜೋರ್ಸ್ ಚೀರ್ ಹೋದ್ರ ಅವ್ನಿಗೆ ಹೇಳಕತ್ತ ವಾರ್ಡನ್ಗ ಇವ್ರ ಅದಾರ್ ನೋಡ್ರಿ ಇವ್ರ ಅದಾರ್ ನೋಡ್ರಿ ಅಂತ ಹೇಳಿ ಅವ ಉತ್ತರ ಕರ್ನಾಟಕ ದಮ್ಮ ಬಟ್ ಅವ್ ನಮ್ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವ್ ಬಂದ್ ಒಂದ್ಸಲ ವಾರ್ಡನ್ ನಾ್ ಡೋರ್ ಓಪನ್ ಮಾಡ್ದಾಗ ನೀವದಕ್ ಬಂದನ್ ಹಂಗ್ ಬಾರತೀರಿ ಕತೆಂಗ ಪ್ರಸಿ ಪ್ಪಳಗ ಹಂಗೆಲ್ಲ ಅಂತ ಹೇಳಿ
ಹ್ಮ್
ನಾಂದ್ವಿ ನಾವೇನ್ ಬಾರ್ಸಿಲ್ಲ ಪ್ರೂಫ್ ಏನಾದ್ೂ ಇದ್ರೆ ಹೇಳ್ರಿ ಸರ್ ಅಂತ ಹೇಳಿ ಇಲ್ಹೇರಾ ಅನ್ಲವ ಅಂತ ಹೇಳಿ ನಮ್ಮ ಫ್ರಂಡ್ಮೇಲೆ ಒಂದ್ ಬಡದ ಬಿಟ್ಟ ನಿಮ ಏನಾರ ಐತೆೇನೆ ನಾವ ಏನಾರ ಮಾಡೇವೆ ನಿನಗ್ ಹಂಗ ಹಂಗ ಅಂತ ಹೇಳಿ ಆಮೇಲೆ ಮತ್ತ ವಾರ್ಡನ್ ಹೋದ ಆಯ್ತು ಇನ್ ಮನ್ ನಂಗ ಯಾರು ಮಾಡಕ್ ಹೋಗಬೇಡ್ರ ಅಂತ ಹೇಳಿ ನೆಕ್ಸ್ಟ್ ನಾವೇನು ಮಾಡಿದ್ವಿ ಅಂದ್ರ ಅವ್ನ ಬಾಗ್ಲ ವಾರಿಸ್ಲಿಲ್ಲ ನೆಕ್ಸ್ಟ್ ಕೆಳಗ ಸ್ಪೇಸ್ ಇರತ್ತಲ ಬಲ್ ಕೆಳಗ
ಹ್ಮ್
ಫುಲ್ ನೀರ್ ಹಾಕೊಂಡಂತ ಕುಂದ್ಬಟ್ವಿ
ಹ್ಮ್
ಯಾ ಅವ್ ಏನ್ ಮಾಡಿದ್ರು ಅವನಗ್ ಗೊತ್ತಾಗಬಾರ್ದ ನಾವ ಮಾಡೇವಂತ ಹೇಳಿ ಅಂಡ್ ಇವನ್ ನಮ ಏನ್ ಕಂಪ್ಲೇಂಟ್ ಮಾಡಿಲ್ಲ ಅವನ್ ರೂಮಗು ಹಂಗ ಮಾಡ್ಬಟ್ಟು ಿನ ಯಾರ ಏನು ಗೊತ್ತಾಗಗ್ಬಾರ್ದ ನಾವ್ ಮಾಡ ಅಂತ ನಮ್ ಜೊತೆ ಕೇರಳಾದವ್ರ ಜಾಯ್ನ್ ಆದ್ರ ನಾರ್ತ್ ಇಂಡಿಯನ್ಸ್ ಜಾಯ್ನ್ ಆದ್ರ ನಾರ್ತ್ ಇಂಡಿಯನ್ಸ್ತ್ತ ಫುಲ್ ನಾವವು ಜಾಯ್ನ್ ಆಗ್ಬಿಟ್ವಿ ಅವರು ಅಂತವಾರ ನಾವು ಅಂತಾವ ಅಂತ ಹೇಳಿ ಆಮೇ ಲಾಸ್ಟ್ಗ ಒಂದ ಅಂದಬಿಟ್ಟಾವ ಇನ್ ನೆಕ್ಸ್ಟ್ ಇಯರ್ ನೀವ್ ಏನಾದ್ರು ಬಿಟ್ರಿ ಚಲೋ ಇಲ್ಲಂದ್ರೆ ನೋಡು ಅಂತ ಹೇಳಿ ಸೊ ಸೆಕಂಡ್ ಯರ್ ಇಂದ ನಾವಂತ್ರೂ ರೂ್ ಮಾಡಿಬಿಟ್ಟವಿ
ಹ್ಮ್
ಅಲ್ಲಿ ರೂಮ್ ಎಂತ ಕಡೆ ಮಾಡಿದ್ಂದ್ರ ನಮ್ದ್ ಫ್ಲಾಟ್ ಇತ್ತ ಆ ಫ್ಲಾಟ್ ಮೇಲೆ ಒಂದ ಮತ್ತೊಂದು್ ದೊಡ್ಡ ಫ್ಲಾಟ್ ಇತ್ತ ಅಲ್ಲಿ ಪಿಕ್ಚರ್ ಶೂಟ್ ಆಮೇಲೆ ಧಾರವಾ ಶೂಟ್ ಹಾಕಿತ್ತ ಯಾವಾಗ ಯಾವಾಗ ಪಿಕ್ಚರ್ ಶೂಟ್ ಹಾಕಿತ್ತುಲ ಅವಾಗ ಬಂಕ್ ಮಾಡ್ತಿದ್ವಿ ನಾವು ಗಣೇಶನೋಡವಿ ಆಮೇಲೆ ರವಿ ರವಿಚಂದ್ರನ್ ಮಗ ಅದಲ್ಲ ಅವನ್ ನೋಡೇ ಅವ್ರ ಶೂಟಿಂಗ್ ಮಾಡೋತಿ ಮ್ಯಾಲ ಎಲ್ಲ ನೋಡಕ ಪರ್ಮಿಶನ್ ಇರ್ತಿತ್ತ ಬಟ್ ಮೊಬೈಲ್ ಫೋಟೋ ತಗಿಬಾರಂತ ಇರ್ದೈತ್ತು ಒಂದೊಂದ್ ಸಲ ಅವರು ರೂಮಿಗೆ ಬಂದಾಗ ಸ ಆದಿದ್ರು ಕೂಡ ಇದು ಇದ ಕೊಡಂತ ಅವ್ರು ಅಂದಾರ
ಹ್ಮ್
ಬಟ್ ಫುಲ್ ಮಜಾ ಮಾಡೇವ್ ನಾ ಆ ಟೈಮ್ ಒಳಗ
ಕಠನಲ್ಲ
ಏನತ
ಲ್ಲ ಹೆಂಗ ತ್ತ
ಆ ವಾಯ್ಸ್ ಕಟ್ಕಟ್
ಶ
ಹಲೋ ಹಲೋ
ನಾೀ
ಏನಂದ
ಶೂಟಿಂಗ್
ಶೂಟಿಂಗ್ ಹಾ
ಎಲ್ಲ
ಆ ವಾಯ್ಸ್ ಬ್ರೇಕ್ ಆಗತಿ
ಎಲ್ಲಾ ಎದ್ರಗ ನಡೀತಿ
ಹಾ ನಮ್ ಎದರುಗ ನಡೀಿತೈತೆಲ್ಲಾ ಯಾಕಂದ್ರೆ ಮ್ಯಾಲಿನ್ ರೂಮ್ಗು ನಮ್ದ ಫ್ಲಾಟಿನ ಮೇಾಲ ರೂಮ್ ಹೋಗಕ ಜಸ್ತಿತ್ತತಿರ್ತಿರ್ಲಿಲ್ಲ ಅಂಡ್ ಇವನ್ ಓನರ್ ಸಪೋರ್ಟ್ಗ ಇದ್ದ ಅವ ಏನ್ ಜಾಸ್ತಿ ಬೈತಿರ್ಲಿಲ್ಲ ಅಂಡ್ ಫ್ರೆಂಡ್ಸ್ ಎಲ್ಲಾ ಎಣ್ಣೆ ತಂದ್ ಕೊಟ್ಟವು ಒಂದ್ ಕಡೆ ಅವನ ಫ್ರೆಂಡ್ ಅದಂ ಹ್ಯದಂ ಬಟ್ ನಮ್ ಚಲೋ ಆತ್ ಆಮೇಲೆ ಥರ್ಡ್ ಇಯರ್ಗ್ ನಾವ್ ಏನ್ ಮಾಡಿದ್ವಿ ಅಂದ್ರ ಆಹ ಕೆಂಗೇರಿ ಕಡೆ ಹೋದ್ವಿ ಅಲ್ಲಿ ರೂಮ್ ನೋಡಕ ಅಲ್ಲಿ ನಾವು ಹೋದ್ವಿ ಕೆಂಗರಿಗ ಫ್ಲಾಟ್ ನೋಡಿದ್ವಿ ಅದೇನಿತ್ತು ಪುಲ ಫಾಮಲಿ ಐತದ ಅದೇ ಅಪಾರ್ಟ್ಮೆಂಟ್ ಫುಲ್ ಅವ್ರ ಫಸ್ಟ್ ಏನಂದ್ರೆ ನಾವ್ ಹುಡುಗರಿಗೆಲ್ಲಾ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿ ಬಟ್ ನಮ್ ಫ್ರೆಂಡ್ ಅವರು ಅಜ್ಜಾಂತರು ಸಿಗ್ತದೆ
ಹ್ಮ್
ಅವಾಗ ನಾವ್ ಅದನ್ ರೂಮ್ ಹೇಳಡ್ದ ಊರಿಗೆಗ್ ಹೋದ್ವಿ ಒಂದ್ ತಿಂಗ್ಳ ಲೀವ್ ಅಂತ ತಗೊಂಡ
ಹ್ಮ್
ಕಾಲೇಜ್ ಒಳಗ ಪ್ರತಿ ಸಲ ಬಂಕ್ ಮಾಡ್ತಿದ್ವಿ ಈಗಾರ ಯಾರ್ ಕೇಳ್ತಾರ ಅಂತ ಹೋದ್ವಿ ಅವವಾಗ ಏನ್ ಮಾಡ್ಯಾರ್ ನನ್ ಫ್ರೆಂಡ್ಸ್ ಹದ್ನೈದ್ ದಿನ ಊರೊಳಗಿಂತ ಹದ್ನೈದ ದಿನ ಫ್ಲಾಟಗ್ ಹೋಗಿದಾರ ಏನೇನ್ ಅವಾಜ್ ಮಾಡ್ಬಾರ್ದು ಏನೇನ್ ಕುಡಿಬಾರ್ದು ಎಲ್ಲಾ ಕುಡತಾರ
ಹ್ಮ್
ಇ ಫ್ಯಾಮಿಲಿಸ್ಗಳಿಗೆಲ್ಲ ಗೊೆ ಬ ಬಿಟ್ಟೈತಿ ಅವಾಗ ನಮ್ ಡೈರೆಕ್ಟ್ ಹೊಗೆ
ಒಂಥರ ಕಾಮಿಡಿ ಕಾಮಿಡಿ ಒಂಥರಂಿಕ್ ಪಾರ್ಟಿ ಇದಿ ಆರಾಮಾಗಿ ಇಂಜಿನಿಯರಿಂಗ್ ಬ್ಯಾಚ್ ಅಂದ್ರೆ ನಮ್ಮ್ ಕಡೆನೂ ಇದೆಲ್ಲಾ ಇರ್ತವಲ್ಲ ಆಾಮ ಜಾಯಿನ್ ಆದ ಕೂಡ್ಲೆ ಫುಲ್ ಇದ ಮಾಡ್ತೇವೆ ಅಂತ ಹೇಳಿಿದ್
ಪೂಲ್
ದ್ರಪ್ಪ ಅಂತ ಇ ಎಲ್ಲ ಇರ್ತದ
ಹ್ಮ್
ಹಓದದು ಎಕ್ಸಾಮ್ಸ್ ಬಂದ ಅಂದ್ರೆ ಮೆ ಬಹಳ ಟಫ್ ಇರ್ತದ ಅಂತ ಹೇಳ್ತಾರಲ್ಲ ಎಕ್ಸಾಮ್ಸ್
ಇಲ್ಲ ಇಲ್ಲ ಇಲ್ಲ ಇಲ್ಲ ನೋ. ನಾ ಬೇರೆ ಸಿ-ಎಸ್ದವರ್ದ್ ಅಂತ್ರು ಗೊ ತೆಲಂಗ ನಮ್ ಮೆಕ್ಯಾನಿಕಲ್ದ ಗೊತ್ತ ನಾ ಹೇಳಿ ಆ ನಮ್ದ್ ಏನಿದ್ರು ಮಷಿನ್ ರಿಲೇಟೆಡ್ ಡ ಇರ್ತಿತ್ತ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಷನ್ದ ಯಾವ್ಯಾವ್ ಗೊತ್ತ್ ಅದಾವ್ ಅವೆಲ್ಲ ಮಾಡಿ ನವಾ ಬಟ್ ಚಲೋ ಆಕಿತ್ತ್. ಎಕ್ಸಾಮ್ ಒಂದ ಕಡೆ ನಮ್ದ.
ಬಿ-ಎಸ್ಸಿನಾಗ, ಎಂಜಿನಿಯರಿಂಗ್ ಒಂದೆರಡು. ಎಟ್ಟ್ ಟಫ್ ಇದ್ರುನು
ಓಹ ಹೌದೇನ.
ಇವೆಲ್ಲಾ ಇದ್ದು
ಹ್ಮ್ ಹ್ಮ್ ಹ್ಮ್.
ರೇಂಜಿಗೆರ್ತಿತ್ತ್.
ಓ ಓಕೆ.
ಹ್ಮ್
ಅಂದ್ರೆ ನೀವು ನಮ್ ನಮ್ ಸಬ್ಜೆಕ್ಟ್ ಎಲ್ಲಾ ನೋಡಿರಂತ ಆತ್ ಸ್ವಲ್ಪ್ ರಿಲೇಟೆಡ್ ಎಲ್ಲ.
ಹಾ ಎಲೆಕ್ಟ್ರೋಕ್ಸ್, ಸಿ-ಎಸ್ ಈ ಬ್ಯಾಗ್ ಗ್ರೌಂಡ್ ಒಳಗ್
ಹಾ ಹಾ ಹಾ.
ಬ್ಯಾಕ್ ಗ್ರೌಂಡ್
ಓಕೆ
ಹ ಚಲೋ ಬಿಡ ಹಂಗಿದ್ರ ಮತ್ತ. ಆಂಡ್ ನಿಂಗ ಇದು ಗೊತ್ತು ಕೋವಿಡ್ ಆದ್ಕುಳೆ ಎಲ್ಲ ಕಾಲೇಜ್ ಅಂತರು ಸೂಟಿ.
ಹ್ಮ್
ಆಮೇಲೆ ಅವ್ರ ಕಾಲೇಜ್ ಹೋಗಿಲ್ಲ ಓನ್ಲಿ ಎಕ್ಸಾಮ್
ಷ್ಟ ಆಗಿಲ್ಲ ಯಾಕಂದ್ರೆ ಅಷ್ಟ ಪಂಡಮಿಕ್ ಡಿಸೀಸ್ ಬಗ್ಗೆ ಐಡಿಯಾ ಇದ್ದಿಲ್ಲಾ. ಬಿಕಾಸ್ ಸಮ್ ಬಾಯಲ್ ಅಷ್ಟೊಂದ ಇಂಟ್ರೆಸ್ಟ್ ಅನ್ಸಂಗಿಲ್ಲ ಅ
ಓಕೆ
ವೈರಸ್ ಈ ರೇಂಜಿಗೆ ದೊಡ್ಡಿದ ಇವೆಲ್ಲನೇ ಇಲ್ಲ ಅಷ್ಟ ಇದ ಆಾಗತ್ತಲ್ಲ ಕ್ ಏ
ಆನ್ಲೈನ್ ಕ್ಲಾಸ್ ಕೇಳಕ ಬೇಜಾರ
ಾರ ಹ್ಮ್ ಮತ್ತ
ಮತ್ತ ಏನಿಲ್ಲ ಇಂಚಿನಲ್ಲಿ ಮುದ್ಕೂಡನು ಒಂದ್ ವರ್ಷ ಮಜಾ ಮಾಡಿದ್ನಿ
ಹ್ಮ್
ಆಮೇಲೆ ಕೆಲ್ಸದ ಜಾಯಿ ನ್ ಆದಿನ ನ
ಹ್ಮ್ ಹತ
ಮತ್ತೇನ್ ಇಲ್ವಾಣಿ ನೀವೇ ಹೇಳ್ಬೇಕ
ಹ್ಮ್ ಹ್ಮ
ನೀವ ಹೇಳ್ಬೇಕಾ ಮತ್ತೆ ನಿಮ್ದ್ ಹೆಂಗಿತ್ತು ಎಜುಕೇಶನ್ ಎಲ್ಲ
ನಂದ ಅವರ್ಬ
ನೋಾರ್ಮಲ್ ನ
ಹಾ ನಾರ್ಮಲ್ ನಾರ್ಮಲ್ ಇದೆಲ್ಲ ನಮ್ದೇನು ಅಷ್ಟ ಕಾಲೇಜು ಹೆವಿ ಅಂತಯಾ
ಯಾವ ಕಾಲೇಜ್ ನಿಮ್ದ
ಎಸ
ಹಾ ಹಾ ಹಾ ಇಲ್ಲೇ ಧಾರವಾಡ ಕಡೆಯಲ್ಲ
ಹಾ ಹ
ಧಾರವಾಡ ಗೊತ್ತ ನಾವು ಧಾರ್ವಾಡಗೆ ಬಾಸ್ ಚಲ ಬಂದವಾ ಬಿಡಿ
ಹ್ಮ
ಓಕೆ ಚಲೋಯ ತಲ ಕಲೆಜ ಅದ
ಹ್ಮ
ಎಷ್ಟ ರೀತ್ಯ ಫೀಸ್ ಎಲ್ಲ
ಹ
ಎಲ್ಲ ನಾರ್ಮಲ್ ಅನ್ಸುತ್ತೆ
ಹ್ಮ್
ಹ್ಮ್ ಹ್ಮ್ ಮಸ್ತ್ ನೋಡ ಕಾಲೇಜ್ ಅದು ಹ ಆಯ್ತ ಇದರ್ ಅರ್ ಕ್ಯಾಂಪಸ್ ಜಾಸ್ ದೊಡ್ಡದ ಐ್ತ್ ಅನ್ಸತ್ತ
ಹ ಬಟ್ಟ
ನೀವು ಮಜಾ ಮಾಡಿರ್ಬೇಕು ಫುಲ್ಾ
ಹ್ಮ್
ಮಸ್ ಅಲ್ಲ ಅದು ಎಂಜಾಯ್ ಮಾಡದ ಮಸ್ತ್ ಈ ಕಲಿಯೋ ಟೈಮ್ ಒಳಗ
ಮಜಾ ಬರ್ದಿತ್ತು ನಮಗೆಲ್ಲಾ
ಹಾ
ಬಟ್ ಏನಂದ್ರೆ ಸ್ವಲ್ಪ ಬ
ಹ್ಮ್ ಹ್ಮ್ ಹ್ಮ್
ಒಂದೇ ಇಂದೇ
ಹಾ
ಅ
ನಾನು ಧಾರ್ವಾಡ ಬರ್ಬೇಕಂತ ಪ್ಲಾನ್ ಮಾಡತ್ತೇನ್ ಹಂಗ
ಹ್ಮ್
ಏನಾಗುತ್ತೆ ಯಾರೆ ಗೊತ್ತು
ಹ್ಮ್ ಬಾಳ ಬೋರ್ ಆಗಂಗಲ್ಲ ಅದ
ಏನತ
ಧರ್ಮಡಳ ಗೋರ
ಒಂದ್ ಕಡೆ ಬೋರ್ ಹಾಕತಿ ಅ ಎಲ್ಲಾ ಕಡೆ ಸ್ಟೂಡೆಂಟ್ಸ್ ಅದಾರಲ್ಲಿ ನೋಡಕೆಲ್ಲ
ಹ್ಮ್
ಆ ಜನ ಸ್ಟೂಡೆಂಟ್ಸ್ಲ್ಲ
ಜಿ ಆ ಬೆಂಗೂರುು ಹ
ಹ್ಮ್ ಹ್ಮ್ ಆದ್ರ ಅಲ್ಲಿ ಫ್ರೆಂಡ್ಸ್ ಹಾಕೋದು್ ಬಾ ಮಜಾನ
ಹಾ ಬೆಂಗ್ಗಳೂರ ಒಳಗಂದ್ರೆ ಬೇರೆ ಬ ಆಗ್ತಾರಲ್ಲ ಬಸ್ ಜದಿ
ಹ್ಮ್
ಇ ನಂಗೇನಲ್ಲ
ಬೆಂಗ್ಳೂರು ಅಂತೂ ಕಾಸ್ಟ್ಲಿಿನ
ಹ್ಮ್
ಇ್ ಈ ಕಡೆನು ಎಲ್ಲ ನಾರ್ಮಲ್
ಹ ಈಗೆಲ್ಲಾ ಅ ಒಂದೇತೈ ಅಂದಬಿಟ್ಟಾವ ಎಲ್ಲ ಸಿ
ಹಾ ಹೌದಾ ಹಾ ಮಾಡ್ತೇ ನೋಡ ವಾಣಿ ನಿಂಗ್ಗೆ
ಹಾ ಸರಿ ಸರಿ